ಏ ಅದ ಹಲೋ ದೋಸ್ತ ಆರಾಮಿದೀ ಏನ್ ದೋಸ್ತ.
ಹ್ಮ್ ಆರಾಮಿನಿ ನಿನ್.
ಆರಾಮದೀನಿನೋಡ್ ಏನ್ ಮಾಡ್ತಾ ಇದ್ದೀಯ.
ಹಂಗ ಮಕ್ಕಂಡಿನಿ ನೋಡಪ್ಪ.
ಊಟಾ, ಮಾಡ್ಬೇಕಾ,
ಹ್ಮ್ ನಿಂದ.
ಮಾಡ್ಬೇಕಾ ನೋಡ ದೋಸ್ತ ಕೂಡ ಈಗ.
ಏನ್ ಮಾಡ್ಯಾರ ಊಟ.
ರೊಟ್ಟಿ ಕೊಟ್ಟಾರ ಕಾಳ ಇರ್ಬೋದು.
ನಿಂದು ಊಟ ಮಾಡ್ಬೇಕಾ.
ಈಗ ಜಸ್ಟ್ ಕಾಳ ಪಲ್ಯ ತಿಂದೇಪ್ಪ ಅನ್ನ ಸಾಂಬಾರ್ ತಿಂದ ಮಕೊಂಡ್ ಬಿಡ್ತಿನಿ. ನೀ ಮಕ್ಕಳೊಕ್ಕ ಆಗಲ್ಲ. ಬರೇ ಮಕ್ಕಣಕ್ಕೂ ಇಲ್ಲ, ಮಕ್ಕಣಂಗೂ ಇಲ್ಲ, ಒಳ್ಳೆ ನಿದ್ದೆ ಹೊಂಟೈತಿ. ಬಟ್ ನಿದ್ದೆ, ನಿದ್ದೆ ಮಾಡಂಗಿಲ್ಲಂತೂ.
ಹೌದಾ ಅದಕ್ಕೆ ನೀ ಮತ್ತೆ ಸುಮ್ಮನೆ ಅದಿ ಅನು.
ಹ್ಮ್ಮ ಬೆಳಿಗ್ಗೆ ಯಾಕ್ ಮಕ್ಕೊ ಬಾರದಂತೆ,
ಹ್ಮ್.
ಹ್ಮ್.
ಹೌದದ ಒಂದ್ ಕಳ್ಕಬೇಕ ಅಂದ್ರೆ ಒಂದ್ ಪಡ್ಕ್, ಪ ಡ್ಕೋಬೇಕ್ ಒಂದ್ ಕಳಕಬೇಕು ನೋಡ್ ಅಟ್ಟೆ. ಕಾಲೇಜ್ಕ ಯಾಕ್ ಹೋಗಿಲ್ಲ.
ಕಾಲೇಜ್ ಹೋಗಣ ಅಂದ್ರೆ ಮನಸೇ ಇಲ್ಲ ಬೈ.
ಯಾ ಸಾಟರ್ಡೆ ಒಂದ ಐತಲ್ಲ.
ಏ ಅದಂತಲ್ಲ.
ಹ್ಮ.
ಸ್ನಾನನೂ ಮಾಡಿಲ್ಲ. ಇದು ಸ್ವಲ್ಪ ಹಂಗೆ ಎಣ್ಣೆ ಹಂಗೆ ಇರ್ಬೇಕಂತ ಲೈಕ್ ಅಷ್ಟ್ ದುಡ್ಡು ಕೊಟ್ಟಿನಿ ಸ್ವಲ್ಪ ಹೊತ್ ಹಂಗೆ ಅಬ್ಸರ್ ಬ ಆಗ್ಲಿ ಅಂತ ಸು ಬಿಟ್ಟುಡ್ತೀನಿ
ಹ ಹ ಹಾ ಹೇಳ ಮ ಕಾಲೇಜ ಹ ದಿನೇಶ್ ದಿನೇಶ್ ಹ ಜಣ ಕಾಲೇಜ
ಗ ಹ್ಮ
ಏನ್ ದೋಸ್ ಮತ್ತ ಎಕ್ಸಾಮ್ ಯಾವಾಗ ನಿಮಗದ
ಟೆಸ್ಟ್ ಅದಾವ ಅಷ್ಟೇ ಎಕ್ಸಾಮ್ ಲೇಟ್ ಇನ್ ಏಳೆರಡು ತಿಂಗಳಿ
ಹ್ಮ್
ಒಂದಸಲಿಗೆ ಕತ್ ಹಿಡಿಸಿ ಸಾಯಸ್ ಬಿಡ್ತಾರಷ್ಟೇ ನಿಮಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೂತ್ಳ್ತಾರೆ ನಮ್ಗೆ ಒಂದ ಸ್ಲ ಸಾಯಸ್ಬಿಡ್ತಾರ ಅಷ್ಟು
ಹ್ಮ
ಏನ್ ಮಾಡಾತನಿ ನೀನ್
ನನ್ ಜೀನ ಹಾ ಆಯತ
ಇಲ್ಪಡ ಈ ನೋಡು ಹೆಂಗ್ ಉಗರು ಬೆಳಸ್ಕೊಂಡ ಏನಂದ್ರ ನ ಬೆಳದಂಗ ಬೆಳದಾವ ನೋಡಪ್ಪಾ
ಹ್ಮ ಹ್ಮ
ಹೆಂಗ ಮಾತಾಡ್ಕಂತ ಕಟ್ ಮಾಡ್ಲಿ
ಎಂಗ ಇಯರ್ಫೋನ್ ಸಕ್ಕ
ಇಯರ್ಫೋನ್ಸ್ ಇಲ್ಲ ಇದ್ವಪ್ಪಾ ನಮ ತಮ್ಮ ಒಂದ್ ಎತ್ಕೊಂಡ್ ಹೋಗ್ಬಿಟ್ಟ ಇದ್ದಿದ್ದನ್ನು ಒಂದು ಇದು ಹೆಡ್ಫೋನ್ ಯಾಕೋ ಕರೆಕ್ಟ್ ವರ್ಕ್ ತಗೋ ಕಡೆ ನೋಡೋಣ ವರ್ಕ್ ಆಗತ್ತೇ
ನೋ ನೋ ಮ ಇಲ್ಲಂದ್ರೆ ಆಮಲೆಕ್ಕ ಒಂದ್ಡ ಒ ಏು ನಿಮಿಷನ ಒಂದ್ಐ್ ಆರು ನಿಮಿಷ ಐತಿ ದೋಸ್ತ
ಹ್ಮ ಹಲೋ ತಿಳಿ ತಿಳಿ ನೋಡಾ ತಿನ್ನ ಹಲೋ ಕೇಳಸ್ತ ಎಲ್ಲೋ ಮರ ನನ್ನಿ ನನಗೇನಸಲ್ ತೋಡಿ ಏನೋ ಹಾಗೈತೆ ಹಾಳಾಗೈತದೆ
ಹಾತ ಹೋಲ್ ಬಿಡು ಹೊಸ ತರ
ಹಲ
ಅದೇ ಹೊಸದ ತಗಳ ಅ ಬಿಡ ಸುಮ ಹೊಸದ ತಗೊ ಅ ಬಿ ಅಂದೆ
ಸುತ್ತಗಣಕ್ ದುಡ್ಡು ದ ಸಾಲ್ಟೇಜ್ ಆಗಿತ್ತು ಬೈಕಿಂದ ಸ್ವಲ್ಪ ಏನೋ ತಗೋಬೇಕ ಏನನ ತಗೋಣ ಅದಾವ ಬೈಕಿಂದು ಬೇರೆ ಬೈಕಿಗೆ ಅದೊಂದ ಸೀಟ್ ಕವರ್ ಹಾಕ್ಸ್ಬೇಕು ಮತ್ತೆ ಅಲ್ಲಿ ಡೋಮ್ ಹತ್ರ ಒಂದ ಇದು ಹಾಕ್ಸ್ಬೇಕು ಮತ್ತೆ ಹ್ಮ್ ಏನ ಪೆಟ್ರೋಲ್ ಹಾಕ್ಸ್ಬೇಕು ಪೆಟ್ರೋಲ್ ಇಲ್ಲ ಗಾಡಿನಾಗ
ಹ್ಮ್ ಹ್ಮ್ ಹ್ಮ
ಹ್ಮ್ ಬಾಳ ಕರಾಡ ಇತ್ರ ನಿಂದ
ನಾ ಬೈಕ್ ಎಲ್ಲ ದೋಸ್ತಾ
ಬೈಕ್ ಇದ್ರೆ ಅಷ್ಟ ಅಲ್ಲೋ ಖರ್ಚಾಗೋುದು ನಾನನ್ ಅದ್ರಕಿಂತ ಮುಂಚೆನೆ ಮಾಡ್ತಿದ್ದೆ
ಅದ ಈ ಖರ್ಚ ಮಾ ಖರ್ಚ ಆಗ್ಬಟ್ಟು ಬೈಕ್ ಇದ್ರೆ ಬಾಳಖರ್ಚ ಆಗ ನ್ ಬೈಕ್ ತಗೊಂಡತ
ಹ್ಮ್ ಅ್ ಅಷ್ಟೊಂದು ಖರ್ಚನಿಲ್ಲ ಇದು ಇದು ಸರ್ವಿಸಸ್ ಸರ್ವಿಸ್ ಮಾಡ್ತಿಿಲ್ಲಲ್ಲ ಅದಕ್ಕೆ ಬಾಳ ಕಷ್ಟ ಆತುತ್ತ ಇಲ್ಲಾದ್ರೆ ಕಷ್ಟ ಆಗ್ತಿರ್ಲಿಲ್ಲ ಆದ್ರೆ ನಮ್ದೇ ಆಗ್ದೀನಪ್ಪ ಅಕ್ ಬೈಕ್ ತಗ ಹ
ನಂದೆ ಮತ್ತೆ ನಂದಿ ಆಗಿರ್ಬೋದು ಮತ್ತೆ
ಊಟದೇನ್ ಪ್ರಾಬ್ಲಮ್ ಇಲ್ಲ ಅದೊಂದೇ ದೊಡ್ಡ ಮನ್ ಪ್ರಾಬ್ಲಮ್ ಆಗಿತ್ತು ಏನಂದ್ರೆ ಪೆಟ್ರೋಲ್ ಸರಿಯ ಕೂಡದಪ್ಪ ಹೊರಗ್ ಹೋಗಕಕ್ ಒಂಥರಡೈತಿ ಹೊರಗ್ ಹೋಗಕೆ ಮನ್ಸ ಇಲ್ಲೆ ಪಟೋಲ್ ನೀರ್ ಕೊಡುತ ಕಡ್ದಕ್ಕ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಹಂದುತಲ್ಲ ಮ
ಹಪಾಸಕ್
ಯಾರು ಹಲೋ
ಅ ಉಳ ಎಏಪತಾ ದೋಸ್ತ
ಇನಗ ಹಾ ಹ್ಮ್ ಹ್ಮ್ ನೋಡ್ ನೋ ನೆನಪಿಗೆ ಎಲ್ಲಾದ್ರೂ ಕರ್ಕೊಂಡೋಗ
ದಸ ನಿ ವಸ್ ಗತಿ ನೋಡ ಹ ಇಲ್ಲ ಈ ಕೆಸ
ಏ ಹತ್ರರ ಇಟ್ಕೊಂಡ್ ಮಾತಾಡತಿನ
ಈ ಕಸಪ್ಮ
ಹ ಬೇಜಾರು ಅನ್ಿಸ್ತಿಲ್ಲ ನನ್ಗೆ
ಹ ಸರಿಸ ಅ ಏನ್ ಮಾಡದು ಸಲ ಸಲ್ಲ ಸ್ವಲ್ಪೇ
ಸೊಲ್ಯೂಷನ್ ಏನಂದ್ರ ಹೋಗ್ ಹುಡ್ಕೊ ಹ್ಮ
ಆ ಸೊಲ್ಯೂಷನ್ ಅಲ್ಲ ಏನಾದ ಬೇರೆ ಸೊಲ್ಯೂನ್
ಏ ಪಕ್ಕ ಹೋಗಿ ಕೆಲ್ಸ ಮಾಡಿದ್ರ ಕೈ ಕೆಲ್ಸ ಮಾಡದ್ರ ಪಕ್ಕ ಸೊಲ್ೂಷನ್ ರ್ಕೋಟ್ ಆಗುತ್ತ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಈಗ ಸದ್ಯ ಅದೇ ಇದ್ರಲ್ ಇದ್ದೀನಿ ಬಟ್ ಬ್ಯಾಡ ಅಂತ ಗಟ್ಟಿ ಮನ್ಸ ಮಾಡ್ಕ ಪರ ಏಏ ನೀನ್ೇನು ಕಮ್ಮಿನ ನೀನು ಏ ಜಾಕಿ ಹ್ಮ ಹ ಹ್ಮ್ ಹ್ಮ್ ಏ ನನಗ ಈಗ ಸದ್ಯ ಏನ್ ಗೊತ್ತಾ ಓದದ್ಮೇಾಲ ಆಯ್ತು ಈಗ ಈ ಇಷ್ಟ ದಿನ ಎಂಜಾಯ್ ಮಾಡಿನಿ ಹ್ಮ್ ಇಷ್ಟ್ ದಿನ ಎಂಜಾಯ್ ಮಾಡೀಿನಿ ಇಪ್ಪಟ್ಟ ಓದ್ಬೇಕಕ್ ನೋಡಪ್ಪ ನಕ್ ಕರೆಕ್ಟ್ ಆದ್ರ ಅದ್ರ ಸುಲಾಗಿ ಮಾಡ್ಸ್ಬಿಟ್ಟೇನಿ ಅದೇ ಪಂಚಕರ್ಮನ ಕರೆಕ್ಟ್ ಆಗ್ಬಿಟ್ರೆ ಸಾಕ ಸಾಕ ಓದಕ್ ಕುೂತ್ಕೊಂತೀನಿ ನಾನ್ ಬರಿದ್ದೀಿನ ನಮ್ಮ ರೂಮ್ ಫುಲ್ ಅವಂಗ ಸೈಲೆಂಟ್ ಆಮೇಲೆ ಒಬ್ರು ಓದಕ್ಕಂತ ಕುಂತ್ತ್ರ ಸಾಕೆಲ್ರುೂ ಒತ್ತಿವಪ್ಪ ನಾವು ಚೆನ್ನಾಗಿ ಹ್ಮ ಹ್ಮ್ ಯಾರ್ು ಓದ್ಲಿಲ್ಲ ಮತ್ ಮಬ್ಬಕ್ ಬಿಡ್ ಮ ಮಬ್ಬಕ್ತಿನ ನೋಡು
ಅವೌಲ್ಲ ರೂಮ್ನಾಗ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಓಕೆ ಕೆ
ಹ್ಮ್ ಓದ್ಬೇಕ ಲಪ್ಪಾ ಸ್ವಲ್ಪದ್ರು ಬರೀ ಮೂವಿ ನೋಡೋದು ಹಾಡ್ ಕೇಳೋದು ಮಾತಾಡೋದು ಫೋನ್ಾಗ ಹುಡುಗೀರ್ ಜೊತೆಗೆ ಎಂತ ಮಾಡಬಾರತದೆ
ಮಾಡ್ಬಾರ್ದು ಕಟ್ಟ ಕೆಲ್ಸ ಅದ
ಹ್ಮ್ ಕೆಟ್ಟ ಕೆಲ್ಸ ಅಲ್ಲ ಜಾಸ್ತಿ ದಾರಿ ತಪ್ಪಾರ್ದು
ಹ್ಮ್ ನಾಳೆ ಎಲ್ಲೋಗ್ತಿ ಭಾನುವಾರ ಅಲ್ಲ ಹೊಸಪೇಟೆ
ಹಾಸ್ಟಲ್ ಹಾಸ್ಟಲ್
ಹಾಸ್ಟಲ್ಗ
ಆದ್ರೂ ಬೇಜಾರಾಗ್ತಿ ಹ
ದೋಸ್ತ ಫೋನ್ ಎತ್ತ ಮಾಡಲೇ
ಹಲೋ
ಹಾ ಈಗ್ ಕೇಳಿಸುತ್ತೆ ನೋಡು
ಫೋನ್ ಯತು ಬೈಕಿಂದ ಸೀಟ್ ಕವರ್ ಎಷ್ಟ ಆಗತ್ತ ಹೇಳ
ಸೀಟ್ ಕವರ ಮೇಲೆ ಇದ್ರದಾ ಸೀಟಾ ಕವಾರ ಬ್ರಾಂಡ್ ಮಲೇ ಡಿಪೆಂಡ್ ಅದವು ನನ್ನ ಅಪ್ಪನಿಗೆ ಕೊಡ್ಸಿದ್ದೆ ಏಟ್ ಹಂಡ್ರೆಡ್ ಕೊಡ್ಸಿದ್ದೆ
ಯಾವ್ದ
ಹ್ಮ್ ಹ್ಮ್
ದೋಸ್ತ ಕಟ್ ಮಾಡೊ ದೋಸ್